ಹಲೋ
ಹಲೋ ಆರಾಮಾ ಏನಪ ಅರಾಮ
ಬಣ ನೀ ಆರಾಮಿದ್ದೀಲ್ಲಾ
ನಾವ್ಯರಾಮಪ ಏನ್ ಮಾಡತ್ತಿ
ಏನ ಇಲ್ ಪ ಸಕೋ ನಿ್ದ ಊಟಾ ಆ ಆಯ್ತರ ಈಗ
ಹಾಗಪ್ಪ ಗಾಡಿನ ಹೋಗ್ಬೇಕು
ಎಲ್ಲರ ಹೊಂಟಿವಿ ಹೊಲಕ್ ಹೊಂಟಿದೆನ
ನೋ ಜರ ಟ್ಯಾಕ್ಟರ್ ನಗರಗಳ ಹೊಡವ ಟ್ಯಾಕ್ಟರ್ ಇ
ನಮ್ದ ಒ ಜಸಿ ಹಚ್ಚಿ ಹೊಲಕ್ಕ ಆರ್ನಿ ಹಾಕುಕ್ಕ ಅನ ಹಾಕ್ಲಿ ಮತ್ತೆ ಈ ಒಂದ ಎರಡು ಒಂದು ಹ ಒಂದ ಇಪ್ಪತ್ತಕ ಕಟ್ಟ ಕೊಡೆ ಆದ ಇಪ್ಪತ್ತಟ್ಟ ಿ
ಇಪ್ಪಟ್ರಲ್ಲಿ
ಹಂದೋದು ಭಕ್ಕೂಳ ಗಾರಿ ಬದಾವ ಹಾ ಅರಣ್ಯ ಅರ್ರಣ್ಯ ಹಾಕ ಗಾರಿ ಬಿ ಬ ಕುಳಾಲಿ ಒಂದ್ ಇಪ್ಪತ್ತು ರಲ್ಲಿ ಕಟ್ಟ್ ಹಕ್ಕವ
ನಾ ಬಿ ಈಗ ಈ ಹೋಗಬಬೇಕಕ್ ಈಗ ಟ್ಯಾಕ್ಟರ್ ತುಂದು್ ಹೋಗ್ಬೇಕಕ್ ನಾನೇ ಬಾರಿಲ್ಲ ಆ ನಿಬಲ್ಲ ಸು ಮ್ಯಾಂಗಾಯಚ ಕಾಯ
ಹ ಇಲ್ಲ ನಿಮ್ ಮಲ್ಕೋನ್ ಈ ಕಾಡಿ ನಾವು ಸುಮ್ ನೋಡ್ಕೊ ಕೊೋತ್ದ ಮಾದ್ಲಿ ನಿಮ್ ಹೊಲ್ದ ಮುಗಸಪ ಇಲ್ಲ
ಹೆಗತಿ
ಹಾ ಮತ್ ಸುಮ್ನೆ ಆಕಿ ಕಡಿ ನೀ ಆಕಡೆ ಬಿಟಿ ಇಕಡ್ ಬಂದಿ ಮತ್ತ
ಮತ್ತ
ಮತ್ತೆ ಅಪ್ಪ ಏನ್ ಹೊಲಕ್ಕ ಹೂ ನಾನಿವತ್ತ ಕಡಗಿದಿ
ನಿಲ್ಲ ಇವತ್ತ ಆಯ್ತು ಗುಲ್ಬರ್ಗ
ನಾ ಬರು ಕುಳ್ಳುಗನಾನು ಇದು ಟಮಾಟಗಿ. ಅವ ಹಚ್ಚಾಯಿದು ಟಮಾಟಗಿ ಮಕ್ಕ
ಬ್ಯಾಂಕಿ
ಎಲ್ ಬ್ಯಾಂಕ್ ವಟ್ ಬ್ಯಾಂಕ್ ಇದು ಇದು ನೀವ್ ಮಾರ್ಕೆಟ್ ಹೋಗ್ತಿರಲ್ಲ. ನಾವು ಎಲ್ಲಿ ಟಮಾಟು ಅದು ಹಚ್ಚದು ಅದೇ ಅವ್ರಿಗೆ ಕಾರ್ ಸುತ್ತದು. ಸು ಬಿಕೇನರಿ ಲಾಸು ಆಗ್ಯಾದ ಹಾ,
ನಾವ್ ಬಿ ನಾವ ಭ ಡಬ್ಬ ಮೆಣ್ಸಿಕ ಹಚ್ಬೇಕಲ್ಲತವು
ಹಾ
ಮತ್ತ
ಮತ್ತೆ ಹೇ ಹೂ
ಹ್ಮ ಹೂ
ಹೋ ಇವತ್ತು ಮಾರ್ಕೆಟ್ ಹೋಗ್ಬರನಿ.
ಹು ಒಳ್ಳೆದ ಹಾ
ತಲ್ಲಿ ಮೀನು ಹೀಗೆ ಅಲ್ಲ.
ನಾ ತಾರೆ ಮೆಕಿತನಿ. ಟಮಾಟೆ
ಡಮರು
ಅವು ಏಳುನೂರು ಮುಗಿತನಿ.
ಮತ್ತು ಅದನ್ನು ಬೆಳೆಯೊದು ದಿನ ನೀರಕ್ ಹಾಕ್ದೆ ಮೆಕ್ಕಿ ತನಿದು.
ಹೌದೇ ಹಾರ್ನ್ ಹೌದೇ ಆರ್ನೂರು.
ಹ ಮತ್ತ.
ಸುಮ್ ಹಂಗೆ ನಡೆದ ಆ ಪ್ರ್ಸ ಸಾಸು ಸುಮ್ ಸಣ್ಣ ನಡೆಸು ಏನ್ರ ಮಾಡ್ಬೇಕಲ್ಲ ಈ ನೀವ್ ಹಚ್ಚರಿ ಈಗ ಮುಂದಾಗಿ ನಮ್ದ್ ನಮು.
ನಮ್ದಿಂಗೋ ನೆಲ ನಿಮ್ದೇ ಅದು ಈಗ ಸುಮ. ನಮ್ದು ಹೇಳ್ತಿರಲಲ್ಲ ಹೊಲಕ ದುನಿಯ ಕಟ್ಟು ಕೊಡ್ಸದಪಿ ಇಪ್ಪತ್ತು ಎಕರೆ.
ನಡೀತೋಪಿ ಎಲ್ಲಾ ಸೌಕಾರ ಇದ್ರವ್ರೆ ಈಗ ನೀವ್ ಹಾಕಿಸ್ತೀರಿ ಎಲ್ಲಾ ಹಾಕಿಸ್ತೀರಿ.
ಅಂದೋ ಅದೇ ದೇಣ ತೆೆಗೆದ ಒಂದು ಕಡೆ ಬ್ಯಾಂಕನಂದು. ಒಂದ್ ಎರಡು ಮೂರು ಲಕ್ಷ ರೂಪಾಯಿ ಹಾ. ನೋಡು ಇದ್ದ ಅಂದ್ರ ಕುಡುಪಾನ ಸುಮ್ಮ್ ಇದ್ದ ಅಂದ್ರೆ ಕೊಡು.
ಇದ್ದ ಬಂಡಿ.
ಮೂರ್ ನಿಪಲ್ಲಿ ಇರ್ತಾರಕ್ಕ ಆ ಕಡೆ ಕಡೆ ನೀವ್ ಕಜಿ ಕೊಚ್ಚ್ ಮಾಡ್ತೀರಿ ನ ಇಲ್ಲ ಈಗ ಅಲ್ಲಲ್ಲಿ ಬೆಳಿಲಾಗ್ತ ಇವಾಗ ಏನ್ ಮಾಡದು. ಹೇಳಿ ಸುಮ ಈಗ ಗನಿ ಕಾಕ ನಿಂಗ ಹತ್ಸರ್ ಹತ್ಸರ್. ಬೀಜಾ ಹೋಗ್ಯಾವ ಕಸುಕ್ ಹೋಗ್ಯಾವ ಎಂಟು ಸಾವಿರ ರೂಪಾಯಿ.
ಕಾಬಚೇರಲ್ಲ
ಕಬ್ಬು ಎಲ್ಲಾ ಹೋಗ್ಯಾವ ಕಬ್ಬಿ ನೀರ್ ಕಾಣಬುದ ಮಳಿ ಇಲ್ಲ ಮಣ್ಣೀಲಿ ಈ ಕಡಿ. ಬರಿ ಬಿಸಿಲು ಬಿಸಿಲು ಬಿಸಿಲವ. ಹಬ್ಬ ಬಿ ವೆಲ್ಲ ಹೋಯ್ ಹಬ್ಬದು ಎಲ್ಲ ಓದಿದೆ.
ಇಕ್ಕ ನೀರ ಉಣಚ ಬಿಟ್ಟಾಕ.
ಬ್ರೆಲೆಲಿ ಉಣಿಸ್ತಿವಿ ಮಳೆ ಬರಲ್ಲೆ ಇಲ್ಲ.
ಎದೇ ನೀರು ಉಣಿಸ್ ಬಿಟಕ್ಕೆಲ್ಲ.
ಹ್ಮ್
ಬೆಳೆ ಇಲೆಲ್ ಕಡಿಮೆ.
ಮಂಡಿ ಮಣ್ಣಾಗ ಇದು ಬಂದು. ತಿರ್ಗಿ ಎರಡನೇ ಮಳಿ ಚಾಲೂ ಅದ ಒಂದ್ ಹನೀ ಮಳಿ ಉದ್ರಿದ ಎಲ್ಲಾ
ಎಲ್ಲಾ ಕಡೆ ಹಂಗ್ಯ ಅದಾನ ನಿಮ್ ಬಲ ಅತ್ತಲ್ಲ ಎಲ್ಲಾ ಕಡೆ ಹೆಂಗ್ಯ ಅದ ಎಲ್ಲಾ ಇದೇ ಇದ ನೀವಸನ್ಯಾಗ ಬರ್ತತೆ ಕುಡ್ತಾರ ಮಾಡಗ್ಯದ ಬರಾಗ್ಯದ ಬೀಡಲಾಗ್ಯದ.
ಇಪ್ಪತ್ತು ಪರ್ಸೆಂಟ್ ಮಳಿ ಬಂಧ ಪರ್ಸೆಂಟ್ ಒಂದ್ ಹನಿನ ಉದ್ರಲ್ಲ ಅಲ್ಲ ಮಣ ಇಲ್ಲಾ
ಸುಮ್ ಹೋಟ್ಟಿಗಿಚ್ಚಿ ಬಂದಂಗ ಇವತ್ತು ಗುರವರ್ ಹೋಗವಲ್ಲ ಕೊಲ್ಡಂಗರ ಮ್ಯಾಗ ಗಿ ಬಂದಾಗತ್ತು ಬಂದ ಈ ಕಡೆ ಮತಿಲ್ಲ ಅಲ್ಲಿದ್ದ ಲ್ಲಿಯೇ
ಮತ್ತ ಅದು ಅಲ್ಲೇ ಇರ್ತ ಮತ್ತ ಅಲ್ಲಿ ಅಲ್ಲೇ ಇರ್ಲಿ ಮಳಿ ಹಂಗ ಈ ವರ್ಷ.
ಹ್ಮ್ ಎಲ್ಲ ಬತ್ ಎಲ್ಲಿ ಇಲಾ
ನಿನ್ ಏನ್ ಮಾಡದು ಈಗ ಹೊಲ್ ಒಂದು ಹೈರಾಣಾಗದ ಹೊಲಕ್ಕ ಒಂದು ಕಲ್ಲಂಗಡಿ ಮಣ ಮಾಡ್ಬೇಕತಿವ ಕಲ್ಲಂಗಡಿ ಈಗ ನೀರ್ ಬೇಕದಕ ಈಗ ಆ ಬೋರ್ ಹೊಡ್ತದ ಅದಕ್ ರೋಕ್ ಬೇಕು ಅಜ್ ಮಾಡದ ಅದು ಮಾಡಿದ ಹೊದವರ್ಷ ಅದ ಎಲ್ಲ ಅದ್ರ ಜರ ಆಗ್ಯದ ಬಿಡು ಅಂದ್ರ ವಿಚಾರಲ್ಲ ಅಷ್ಟ ಆಗ ಅದ್ರ ಎಷ್ಟು ಅಟಕಟ್ಟಿ ಆಗ್ಯೆದ
ಛಲೋ ಕಡೆ ಹೋದು
ಹಾ ಕ ಹೋಗಿ ಬಕ ಮತವು ಪಫಿ ಕಾಯ ಕಡಿತದ
ತ ಪಪಿಕೆನಾ
ಹಾ ಹ ಇ ಬಾರಿಂತ ಅಂದ್ರರ್ ಬೋಕ್ಕ ರೋಕ್ಕ ಥೋಡೆ ಥೋಡೆ ಅದ್ರ ಒಂದು ಥೋಡೆ ಥೋಡ್ಡೆ ದೇಣ್ಣೆ ಮುಟ್ಟೆದ
ಡಿಸೆಂಬರ್ದಾಗ ಕಡಿಬೇಕದು ಬರೋಬರಿ ಹ್ಮ್ ಹ್ಮ್
ಹ್ಮ್
ನಡೆದೋಣ ಹಂಗೆ ಈಗ ಹೊದ ವರ್ಷ ನಮ್ಮನ್ ನೀ ವರ್ಷ ಬರ್ಲಾ ಕ್ಕ ಹೋದ ವರ್ಷ ಮಳಿಇತ್ತು ಮಾಡ್ರಿ ಈ ವರ್ಷ
ವರ್ಷ ಮಳಿನೇ ಇಲ್ಲ ಏನ್ ಮಾಡದಲ್ಲ ಹೈರಾಣ ಬಿದ್ದದ
ಹಂಗ ಬದ ಹಂಗೆ ಏನ್ ಹೈರಾಣ ಮಾಡದ ಹಂಗೆ
ಬಂದಾಗ ಮಾಡ್ಕೊತ ಹೋಗದನ್ ಈಗೇಏನ್ ಸೈ ಬರ್ಲಿಲ್ಲ ಅಂದ್ರ ಏನ್ ಸೈಯದ್ ಅದ
ಇಲ್ಲ ಇದಂಗ ಪ್ರೊಸೆಸ್ ಕಂಟಿನ್ಯೂ ಚಾಲ ಆತ್ ಚಲ್ತಿ ಇರ್ಬೇಕ್ ಮನುಷ್ಯಾ
ಹಾಂಗ ಬರ್ತದ ಹಾಂಗ ಹೋಗೋದು
ಅ ವಟ್ ಚಾಲ್ತಿ ಇರ್ಬೇಕತ್
ಆಕ್ಟಿವ್ ಹ ಮ ಹಿಂಗ ಹೋಗದು ಹಾಂಗ್ ಹೊಯ್ತು ಹಾಂಗ ಹೋಗೋದ್ ವಟ ಯಕಡ್ರೆ ಒಂದ ಹೋಗದವ್ ಬಿಡಲ್ ಸಾ
ಹ ಹಂಗ ಬರ್ತಂಗ ಹೋಗದು
ಹ್ಮ್ ಮಾಡದಿಗ ಹೇಳ
ಇ ಇನ್ ಇನ್ ಮಡ್ಡಿ ಹೊಲದಾಗ ಏನು ಹಚ್ಚಿರಿ
ಅ ಕಡಿ ತೊಗರಿ ಬಿತಿಗಕಲ್ಲವ ಮಳೆ ಬರ್ಲಕ್ಕದ ನೀರ್ ಬಿ ಇಲ್ಲ ಅಲ್ಲಿ ಬಿ ಬೋರ ಬಂದಿ ಆಗ್ಯದ ಅಲ್ಲಿಯ ಸುಟ್ಕೇನ ಇತ್ತು ಮೆಕ್ಕಿತೆನಿ ಅದು ಮುರ್ಗರು ಒಂತ ಕಡೆ ಅದು ಅದರದ್ದ ಅದಕ್ಕೆ ಹೋರ ಆಯ್ತು
ಒಂದ ಜರಾ ಮೆವ್ ಕೊಡ್ರಿ
ಹಾ ಮೇವು ಮಾರದ ಮೆವು ರೊಕ್ಕ ಉಳಿಯೋದು ಮಾರದು ಸುಮ್ ಅವರ ರೋಕ್ಕನಂಗಿಲ್ ಅದರದು
ಹ್ಮ್ ಹ್ಮ್ ಇಲ್ಲಿದು ಮತ್ತೆ ಇಲ್ಲಿದು ಈ ಇದು ಈ ರೋಡಿನ ಒಲ್ಲೊಂದು
ನಾ ರೋಡಿವಲ್ ಅಂದ್ರೆ ಅದು ಕಾಯಿ ಭೀ ಆಗಿಲ್ಲ ಅದು ಗಂಟು ಬೀ ಸರದಿಲ್ಲ ರೊಕ್ಕ ಎಲ್ಲಾ ಹಾಳ ಎಲ್ಲಾ ಹಾ ಇಪ್ಪತ್ ಸಾವಿರ ರೂಪಾಯಿ ಆಗವು ಬರೀ ಆದದ್ ಪ್ರಾಫಿಟ್ ಆಗೋದವು ಎಂಟ ಸಾವಿರ ಎನ್ ಅವ್ರಿಗೆ ನೀರ್ ಬ್ಯಾರವ ಹೊಲ್ದನ್ ಹೋದಕ ಬ್ಯಾರ ಹೊಲ್ದನ್ ತೊಳೋದು ಬಿಡೋದು ಅರ್ಧ ನಮಕ್ ಅರ್ಧ ಮಾಡ್ಕೊೊಳ್ಳಲ್ಲ ನರು
ಹೂ ಇಲ್ಲಾಂದ್ರೆ ತೋಟದ ಏಲ್ಲಾ ಇಟ್ಟೇವನ ನೀರಾ
ಆಡದವ ಇಟ್ಟ ನೀರ ಅವ ಈಕಡೆ ಹೊಲ ಇಲ್ಲ ಅಟ್ಟು ಪೂರ ಅಟ್ಟೆ ಇಲ್ಲಿ ತೊಡ್ದಾಗ ಬಿತಾರೆ ಮೆಣಸಿಕ ಅದ ಅದ ಅದು ಬಿ ಮೂರ್ ಸಾರಿ ಕಳ ಹೋದಾವ ಈಗ ಈಗ ನಾಲ್ಕನೇ ಸರಿ ಹಚ್ಚು ಏನ್ ಅತ ಗೊತ್ತ ಈಜರ ಸಂಪತ್ ಬ ಏಲೋಗರೇ
ತಂಪಾಗಿದ್ದಾಗಿ ಕುಂದೃತ ಕುದಿ ಮಾಡಬೇಡ್ರಿ ಜರ ಹಂಗೆ ಗುಟ್ಟಿ ಹಾಕದು ಅ ಏನಬ ಅ ಜರ ಮಣ್ಣು ಹಕ್ಕದವಕ ಬಡ್ಡಿಗ
ಬೇರ್ ಬಿಡೋ ಬಾರ ಹಾಕ್ಸೋಟೊ
ಭೂಮಿ ಕಸಿಡಿಬಡ್ ಬಾರ ಕುಂದ್ರತವ
ಬಿಡ ನ ನಾಳಗ್ ತರ್ಕ ನಷ್ಟ ಹೊಂಟ್ರ ಉಂಟ ಒ ಎಣ್ಣಿ ಹೊಡಾದ ಒಂದಿನ ಎಣ್ಣಿ ಹೊಡವಾ
ಹಾ ಎಣ್ಣೆ ಉಡ್ಬೇಕ್ ಮತ್ತ ಅದಕ್ಕೇ
ಅದೇ ಎಣ್ಣಿ ಹೊಡ ಒಂಗ ನಾಳಿ ಗ ಖಾತೆ ಬಿಡ್ತಾರತ ಕಾತಾ ಬಿಟ್ಟ ಆದಳಕ ಒಂದ ಎರಡ್ ೊೋಡ್ ದನ ಬಿಟ್ಟು ಎಣ್ಣೆ ಹೊಡ್ಯೋದು ಎಣ್ಣಿ ಹೊ ಬೇರೆ ಆದಳ ಎರ ಅದು ಅಂದ್ರೆ ಒಂದ ಬಾರ ಎಕ್ ಸವಟ ಾತಾ ಬಿಟ್ಕತದು ಹಂಗೆ ಜರ್ ಬಿಸಿಲ ಮಳಿ ಮಳಿ ಬತ್ತಂದ್ರ ಎಲ್ಲಾ ಗುಣ ಆತ ಒಂದ್ ಎರ ಚಲ ಇರ್ತ ಚಲ್ತಿ ತ ಗಿರ್ತ ಕೈ ಯಾಗ ರಕ್ಕಾ ಇರ್ತವೇ
ಏನ್ ಮಾಡ್ತರಿ ಮಾಡ್ರಿ ಒಟ್ಟ ಚಲೋ ಡಾಗ್ಲಿ
ಹೂ
ಅಟ್ ಒಳೆದಾಗಲಿ ಏನ್ ಮಾಡ್ತೀರಿ ಮಾರೋಟ
ಹೂ ಏನ್ ಮಾಡಣ ಇ ರಜದಾಗ ಹೊಗಡಿ ಆದರ್ಶ ಮಾಡಿರ್ಲ್ಲ ಎಲ್ಲ ಇದ ಎಲ್ಲ ಲಾಸ್ ಇ ನೋಡಿ ನೀನೇ ಮಳೆಯತು ಇದ ಆ ಆದಾರ ಶಟ್ ಮಳಿತ
ಹೂ ಅಲ್ಲ ಕೆಟ್ಟ ಉಪ್ಪ ನವ್ನ ಅದಲಾ ಹಿಂಗ
ಅದು ದೋನ್ ಎಕ್ಕರ ಪೂರಾ ಹಾಳಾಗಿತ್ತು
ಅದು ಪೂರ್ ಪೂರ್ತಿಲ್ಲಿೂಸುಖಾದ
ಹಾ ಮತ್ತ ಸರಿ ಮಳಿನೇ ಎಲ್ಲ ಹಾ ಸರಿ ಮಳಿ ಇವಾಜ್ ಆಗಿತ್ತು ಈ ಸಾರಿ ಒಟ್ಟ ಮಳಿನೇ ಎಲ್ ಒಂದ್ ಮಳಿ ಮನ್ ಒಂದ್ ಜರ ಬಂದ ಮಾಡ್ತ ಟಕ್ ಟಿ ಆಯತು ಕಟ್ಟಿ ಆಯ್ತ ನ ಮಳಿನೇ ಒಂದು ಹನಿ ಹುದ್ರ ಇಲ್ಲಿ ಇಲ್ಲಿ ಹ
ಅದಕ್ಕೆ ಸುಮ ಕೂತ್ ಸತ್ತ ಒಳಗಡಿ ಹೊಲಕ್ಕ ಬಳಿ ಕುಂಬು ಮಾಡ್ಬೇಕಲ್ಲಿತ್ತು
ಹೂ ಮಾಡಿ ಚಲೋ ಆತ ಅದ್ವಿ ದದುನಿಯದ ಕುಂಬಳಿಕೆ ದದುನಿಯದ ರೊಕ್ಕ ಆತ ಅದ್ವಿ
ಹಾ
ಹಮ್ಮ ಯಾಕ ಮಾಡ್ಬೇಡು ಹೋಗ್ಲಿ ಆಕಡಿ ನಮ್ ಹೊಲನ ಕೈಡತಿ ಏನ ಕೈ ಹಿಡಿಯಲ್ಲ ಎನಕ ಬರ ಮಲನ ಹೂ ಮಳಿ ಬಂದ್ರ ಸಾಕ ಆಗ್ಯತಿ ಿನ ನಮ್ದಗೆ ದ ಇಡ್ ತಿಂಗಂಗಳವ ಅದವಿ ಮಾಡದಕ್ ಏನ್ ಇದಾರ ದಂಧೆ ಮಾಡೋದು ಹಂಗಿಗಾರ ಓಡ್ಕೋತು ಮಾಡ್ಕೊತು ಗಂಧಿ ಮಾಡ್ಕೊತು ಇದೇವ ಅಂದ್ರೆ ಅ ಜರ ಟೀಕ್ ಆಗ್ತದೆ
ಮಾಡ್ಬೇಕತಣ ಮನ್ಯ ಕುಂದ್ರಕ ಏನ್ ಬರ್ತ ಈಗ
ಹೂ ಮತ್ತೆ ದೊಡ್ಡವರಗಿದೆ ಮನೆಗೆ ಮತ್ತ ಹೋಗ್ಬೇಕು ಕೈ ಕಾಯ ಧಗೆ ಮಾಡ್ಬೇಕು ಮನ್ ಆಗಲ್ಲ ಮ ಬರ್ಕೋದತಾರ ಹ್ಮ್
ಹ್ಮ್ ಬಿಡದ ಒಟ್ಟು ಏನಾರ ಮಾಡದು
ಸರಿ ಬಿಡದಲೆ ಒಟ್ಟನೆ ಏನ ಅವ್ರಗ ಗಟ್ಟ ಬಡ ಏನ್ರ ಏನು ಮಾಡೋಕ್ಕೆ ಇರ
ಹಾ ಅಟ್ಟೆಏನ್ರ ಮಾಡದು
ಹಾ ಮತ್ತ ಇದು ಕಲ್ಲ್ದ
ಏನ್ ಮಾಡ್ತೀರಿ ಮಾಡ್ರಿ ಒಟ್ಟ ಮಳಿ ಬರಟಿಗೆ ಮಾಡ್ರಿ
ನರಟಿಗೆ ಮಾಡ್ತೇವು ಮ ನೀ ಊಗ ಹಬತಿ
ಬರ್ತಾ ಬರ್ತಾ ಆಡಮ್ದ ಈಗ ಮೋರಾಮ್ ಶನಿದಲ
ಗುಲ್ಬರ್ಗ ಕ ಅವಜ ಹೋಗಿ ಮತ್ತ ಕಡೆ ಇದಕ್ ಹೋಗಿತಿತಿ ಆಳಂದ ಕಡೆ
ಹೋಗಿದವ ಈ ಮೋರಂಗ ಬರ್ತಾ ಇಲ್ಕ ಕಾರಣ ಬರ್ತಾ
ಅವಳ ವಾರೋ ಇನ್ನಿನಾ ಹುಚ್ಚ ಇಲಿ ಸು ಅಲ್ಲಾ ಬೆಳದು ಇದಾಗುತ್ತ ಆರದ ಅಂಗಡಿ ಆಂಗಲ
ಎಡ್ತಾ ಒಲ ಕೊದಾ
ಗಾಮೇಡಿ ಇ ಇದು ಇನ್ನೊಂದು ವಿಷಯ ಕೇಳೋದಿಟ್ಟು